ಹಲೋ ಹೇತ್ ಹಲೋ
ಹಾ
ಹ್ತಿಲ್ರೀ ಮೇಮ್
ಹ್ಮ ಮಾತ್ರ
ನಿಮ ಕಡೆ ಯಾಕೆನ್ ಕರೆಕ್ಟ್ ಕೇಳಲಗ್ಯದ್ರಿ ನಿಮ್ ಕಡೆ ರೀ ಕರೆಕ್ಟ್ ಕೇಳಿಲ್ರರಿ ಅದಕ್ಕೆ ಕೇಳತಿಲ್ರಿ ಅಂದೇನ್ ಹಲೋ
ಏನ್ ಮಾಡಕ ಹತ್ತೀರಿ
ಏನ ಇಲ್ ನೋಡ್ರಿ ಪಲ್ಯ ಸೋಸ್ಕೋಕ್ ಕುೂತೀರಿ
ಹೌದು
ಅಂಟಿಗ್ ಹೋಗಿದ್ದೀವ್ರೀ ಕಾಯ ಪಲ್ಲ ತಂದಿ ಕಾಯ ಪಲ್ಲ ತಂದೀವ್ರಿ ಸೋಸ್ಕೋತ್ ಕೊತವ್ರಿ
ಹೌದಾೀ ಹಾಗೆದ
ಹ ಹಾಗ್ಯದ್ ನೋಡ್ರಿ
ಹ್ಮ್ ಹ್ಮ್ ಮತ್ತ ಏನ್ ಮಾಡಕತ್ತೀರಿ ಎಲ್ಲಿಗ್ ಹೋಗಿದ್ರಿ
ಬಜಾರ್ಕ್ ಹೋಗಿದ್ದೀರಿ
ಹ್ಮ್ ಹ್ಮ್ ಹಾಗೇದ ಕೆಲ್ಸ
ಮಾಡಕ್ತ್ತೀ ನೋಡ್ರಿ ಸಣ್ಣೆ
ಹ್ಮ ಹ್ಮ್ ರೊಟ್ಟಿ ಮಾಡ್ಬೇಕಾ
ಹ್ಮ್ ಮಾಡ್ಬು
ಹ್ಮ್ ಹ್ಮ್ ಬೆಳಗ್ಗೆ ಅಡಿಗೆ ಹಾಗೆ ಅದ ಈಗ ಮತ್ತ ಸಾಯಂಕಾಲ ಕಲ್ಲಡಿಿಯ ಹ್ಮ್ ಮತ್ತ ಆರಾಮದಿರಿ
ಹ್ಮ್ ಆರಾಮದ್ಮ ನೀವ್ ಆರಾಮದಿರಿ
ನಾವವು ಆರಾಮದಿ ನೋರಿ
ನ್ ಮಾಡ್ತಾರೆ
ಆಟ ಆಡ್ತಾರ ಹುಡ್ಬ
ನಂಗದಿ
ಹ್ಮ್
ಹ್ಮ್ ಹ್ಮ
ಏನಂದ್ರ
ಹಾ ಅದು
ಫೋನ್ ಏನ್ ಅಂದಿವೀರ ಅಂದೆ
ಮೇಡಮದು
ಹ್ಮ್
ಸಯಂಕಾಲ ಅಚ್ಚಿ ಇತ್ತು ನಂದಾಜಿ
ಹ್ಮ್ ಹ್ಮ್
್ಮ ಹ್ಮ
ನಾಳಗ್ ಬರ್ತಾರ ಸೀತಾ ಮೇಡಮ್ ಅವ್ರ್
ಹ್ಮ್ ನಾಳೆ ಬರ್ತೀನ ಒಂದ
ಕಕ್ಕೇರಿಗೆ
ಹ್ಮ ಕಕರಿಗ
ಮತ್ತ ಬೆಂಗ್ಳೂರಾಗ ಅದನ ಅಂದ್ರ ಅದಕಂಡು
ಈಗ ಬಂದಾರತ್ರಿ
ಎಂದ
ಮಾಮ ಹೋಗಿದ್ರಂತ್ರಿ ಮಂಗಳವಾರ ಸೋಮವಾರ ಅದಲದಾರ್ರೀ ಬುಧವಾರ ಹ ಮಂಗ್ವಾರ ಸಂ ಸಾಯಂಕಾಲ ಕುಂತಾರತ್ರಿ ಬುಧವಾರ ದಿನ ಇಲ್ಲ ಅದಿವವ ಅಂತ ಅಂದ್ರೀ
ಹ್ಮ್ ಹ್ಮ್
ಹ್ಮ ಚನ್ನಾಗಲ್ಲಿ ಕೇಳ್ತೀವಂತ ಅಂದಾರಿ
ಹ್ಮ್ ಹ
ಹ್ಮ್
ಹ್ಮ್ ಹ್ಮ್ ಚಲೋ ಬೇಡ ಎಲ್ಲ ನಾವ ಒತಟ್ ನೋಡ್ಕೊರಿ
ಹ್ಮ್ ಹ್ಮ್
ಹ್ಮ್ ಹ್ಮ
ನನು ಯ
ಮಾಡ್ಬೇಕು
ಹ ಹಬ್ಬತ್ ಅಲ್ಲರಿ ತಗ ಮಂದಿರ ಬಜಾರ್ನಾಗ
ಹ್ಮ್
ಅಲ್ಲಯ ಮಾಡ್ಬೇಕು ನೀ ಬೇಳೆ ತಾರ್ ಮಾಡ್ಬೇಕ್ರಿ ಅನ್ನ ಮಾಡ್ಬೇಕ್ರ ರೊಟ್ಟಿ ಮಾಡ್ಬೇಕು
ಹ್ಮ
ಹ್ಞೂ
ಹೋನ್ ನಾವು ಮಾಡ್ಬೇಕು ರೊಟ್ಟಿ ಮಾಡ್ಬೇಕಕ್
ಹ್ಞೂ ಹ್ಞ
ಪಲ್ಯದ ಮಾಡ್ಬೇಕು
ಹ್ಮ್
ಈಗ ಬಂದಿವಲ್ಲ
ಹ್ಮ್ ಹ್ಮ್ ತಗಿಬಿಡ್ ಹತ್ತೀರ ರಿ ಮಾಡ್ಕೊಂಡ್ ಹೋಗಿರಿ.
ಇಲ್ಲ ಮೊನ್ನೇ ಊರಾಗ್ ತಂದಿದ್ವಿಲ್ಲ ಸುಮ್ ಸ್ವಲ್ಪ ಏನಾನ ತಗೊಂಡ್ರೆ ಆಯ್ತು ಅಂತ್ ತರಕಾರಿ ಅಟ್ಟ ತಗೊಂಡೆ.
ಊರಾಗ್ ಮನ್ನ್ ತಂದಿದ್ವಿ.
ಹ್ಮ್ ಹ್
ಗ ಏನೆಲ್ಲ ಸ್ವಲ್ಪ ಅರಿಶಣ ಮಸಾಲೆ ಹೋಗ್ ತಗೊಂಡ್ ಬಂದ್ವಿ.
ಹ್ಮ್ ಹ್ಮ್
ಹಸಿರ್ ತರಕಾರಿ ತಂತೆ
ಹ್ಮ್
ಟೊಮೆಟೊ ಹೋಗಿದ್ದು
ಹ್ಮ್
ಕೊಂದಲ ಅದೇ ಕೊತ್ತಂಬರಿ ಅದು ಏನೋನ ಒಂದ್ ತಟ್ಟಿಗೆ
ಹ್ಮ್ ಹ್ಮ್
ತಗಂಡಿ
ಊ ಹ್ಮ್
ನೀವು?
ನಾವು ಟಮಾಟನ ಉಳ್ಳಾಗಡ್ಡಿ ಚೌಳಿಕಾಯಿ ಬದನಕಾಯಿ ಇಂಥವೆಲ್ಲ ಕಾಯ್ ಪಲ್ಲೆ ತಂದ್ವಿ.
ಹ್ಮ್ ಹ್ಮ್
ಐವತ್ತು ರೂಪಾಯಿ ಕೆ ಜಿ ರಿ
ನೀವ ಹೋಗಿದ್ರ್ಯಾ ಏನ್ ನಿಮ್ ಅವ್ವ್ ಹೋಗಿದ್ಲ.
ಇಲ್ಲ ರೀ ನಮ್ಮವರು ನಮ್ಮ ಅಂ ನಮ್ ಅಮ್ಮ ತೀರ್ಕೊಂಡಾರಿ
ಎಲ್ಲಿ
ಚಿಂಚೋಡ್ಯಾಗ ಹ್ಮ್
ಹ್ಮ ಹ್ಮ್
ಅಲ್ಲಿಗ್ ಹೋಗ್ಯರಾ
ಹ್ಮ ನಾನು ನಮ್ ಮಕ್ಕನ ಮಗಳ್ ಹೋಗಿದ್ವಿ.
ಹ್ಮ್ ಹ್ಮ್
ಹ್ಮ್
ಮತ್ತ ಮಳಿ ಜೋರ ಆಗ ನಿಮ್ ಕಡೆ.
ಜೋರಾಗ್ಯದ್ ನೋಡ್ ಹಳ್ಳ ಗಿಳ್ಳ ಎಲ್ಲ ಎಲ್ಲಾ ಫುಲ್ ನೀರು.
ಹ್ಮ್ ಹೌದು ಎಲ್ಲಾ ಕಡೆ ನೀರೆ ಅಗ್ಯದ್
ಹ್ಮ್
ತ್ತೆ ಆದಂಗ್ ಆಗ್ಯದ್ ನಿನ್ನೆ ನೈಟ್ ಮಳಿ.
ಬೆಳಿಗೇನು ಮ ಅಹ್ ಬೆಳಿಗ್ಗೆನು ಮಾಡಾಗಿತ್ರಿ ಸಣ್ಣಾಗಿ ಹನಿದ್ರಾಗ
ಹೌದ್ ಇಲ್ಲಿನು ಓದರ್ಲಕ್ಕತ್ತಿತ್ ಸಣ್ಣ ಆಯ್ತ್ ಹ್ಮ್. ಬೆಳಿಗ್ಗೆ ಏನ್ ಮಾಡಿದ್ರ ಊಟಕ್
ನಡಗೆಲ್ಲಿ
ಹ್ಮ್
ನಲ್ಲ ಸಾಂಬಾರ್ ಬ ನಾತರಿೀ
ಹ್ಮ್ ಹ್ಮ್ ಹ್ಮ್ ಹ್ಮ್
ಕಳ
ಚಲೋ ಚ ಹ್ಮ್ ಹ್ಮ್ ಚಲ
ಹ್ಮ್
ಯಾರಾರ ಇದೀರಿ ಮನೆ
ನ ನಾ ಮೂಡಗರುದು ಹಾಾಮುಕದಲ್ಲ
ಹ್ಮ್ ನಿಮ್ಮಕ್ಕಗೆಸಮ್ಮಕ್ಕ
ನಾ ಸಂಗ
ನಾಕು ಮಂದಿಯ
ಹ್ಮ್ ಮೂವರೆ ಹೆಣ್ಮಕ್ಳೆ ಹೋಗಬ ನವ
ಮೂವರು ಹೆಣ್ಮಕ್ಳನು
ಹ್ಮ್
ಹ್ಮ್ ಹ್ಮ್ ಚಲೋ ಚಲೋ ಎಷ್ಟ ಮಂದಿದಗ ಲಗ್ನ
ನಾಲ್ಕ ನೆಣ ಮಕ್ಳದ್ರೆ ಒಬಂದ್ ಗಣ್ಮಕ್ತದು ವಯಸ್ ಮಂಜು ಹಾಗೆ
ಮದ್ವಿ ಎಲ್ಲರದಾಗ್ಯದ
ಹ್ಮಞ ರೀ
ನಿಮ್ಮ ಅಕ್ಕನ ನಿಮ್ಮ್ ಅಕ್ಕನ ಮಕ್ಕಳ್ದ ಮದ್ೆ ಎಲ್ಲಾರದಾಗಿರ ಅಂದೆ
ಇಲ್ಲ ಇಲ್ಲ ಒಬ್ಬೇಕಂದ ಆಗ್ಯಿಲ್ಲ
ಒಬ್ಬಕದ ಅದಕ್ಕೆದಾನ ಹ್ಮ್ ಹ್ಮ ಹ್ಮ್ ಚಲ ಆಯತಿು ಚೆನ್ನಾಗ್ಯಾರ
ಹ್ಮ್
ಹ್ಮ್ ಹ್ಮ್ ಏನ್ ಮಾಡ್ತಾರ ಅರ್ತ
ಹ್ಮ ಬಗಾರ ಒಂದು ಇದ್ರ ಒಬ್ಬಕ್ಕ ಶಾಲಿಗೆ ಹೋಗ್ತಳ್ರಿ
ಹಾ
ಹ್ಮ್ ಒಬ್ಬ ಏನತ್ ಆ ಮನ್ಯಾಗ ಆಡು ದನದಾದ ಕಾಯ್ತಾನ ಒಬ್ಬ ಏನ ಜೇಸಟ್ಕೊಟನ್ ದಸಿ ಪೋರ್ಸ
ಜೆಸಿಪಿ
ಹ್ಮ ಇಲ್ಲಯ ಉಂಟನ್ರಿ
ಹಾ
ಬೇಸಿತ್ ತಲೆ ಕೊಂಟನ್ಿ ಒಬ್ಬ
ಹ್ಮ್ ಹ್ಮ್ ಚಲೋ ಚಲ ಹಾ ಕೇಳಸ್ತಾವ
ಹ್ಮ್
ಹ್ಮ್
ನಿಮ್ಮಕ್ಕಳ ಎಲ್ಲಿ ಹೋಗತಲ್ಲ
ಆಾ
ಅಲೊ ನಿಮ್ ಮಕ್ಳು ಎಲ್ಲಿಗ್ ಹೋಗ್ತಾರ್ರಿ ಅನ್ದ್
ಸಣ್ಣೊರರ ಶಾಲಿಗ್ ಹೋಗ್ತಾರ
ಹ್ಮು ಸಣ್ಣೂರರ ಹ್ಮು ನಮ್ ಹುಡುಗ್ರು ಸಣ್ಣವ
ಹ್ಮು ನೀವ್ ಸಣ್ಣರ ಅದಾರ ಅವರು ಸಾಲಿಗೆ ಹೋಗ್ತಾರೆನ
ಹ್ಮ್ ಹ್ಮ್ ನಿಮ್ ಪಪ್ಪ ಏನ್ ಮಾಡ್ತಾರ್
ಅಪ್ಪ ನತಮ್ಮುಖ ಹೋಗ್ಯಾರ್ ನೋಡ್ರಿ ನಮ್ಮಮ್ಮ ತೀರ್ಕೊಂಡ ಆಳ್ರಿ ಅಲ್ಲಿ ಹೋಗ್ಯರ್
ಹ್ಮ್ ಹ್ಮ್ ಹ್ಮ್ ಹ್ಮು ನಿಮ್ ಅಕ್ಕನ್ ಮಕ್ಳು ಆರಾಮ ಅದಾರ
ಹ್ಮು ಆರಾಮದರ
ಹ್ಮ್ ಹ್ಮು ಫೋನ್ ಏನು ಕರೆಂಟ್ ಅದಾವ
ಹ್ಮ ಕರೆಂಟ್ ಅದ ಹ್ಮು ಚಾರ್ಜರ್ ಐತ್ ನೋಡ್ರಿ ಕರೆಂಟ್ ಅದಾದ
ಚಾರ್ಜ್ ಪೂರಾ ಆಗ್ಯದೇನ್ಲೆ
ಪ್ರಾವಿಕ್ರು
ಆ
ಪುರೊಹಿತ್ರು ಮೆ
ಅದಾ ಯಕ ನಂಬ್ಲಿಲ್ಲ ನಾವ್ ಬರುಕ್ಕುಲಂತ ಹೊಂಟವೆ ಏನ್ ರಾತ್ರಿ ಇರ್ತವನಿಲ್ಲಾ
ರಾತ್ರಿ ಇರಲ್ರಿ ಮಳಿಗಿ ಹಂಗಾಗಿ ರಾತ್ರಿ ಇರಲ್ರಿ
ಹ್ಮ್ ಹ್ಮು
ಹ್ಂ ಮತ್ತೆ
ಸಂಜೆ ಅಡುಗೆ ಮಾಡ್ಬೇಕ್ಕಿಲ್ಲ
ಅಡ್ಗೆ ಮಾಡ್ಬೇಕ್ ನೋಡ್ ಬೆ
ನಾವ್ ಮಾಡ್ಬೇಕ್ ನೋಡ್ರಿ
ಹ್ಮು ಹ್ಮು
ಹ್ಮು
ಹ್ಮು ಹ್ಮು ಈಗ ಏನ್ ರೊಟ್ಟಿ ಮಾಡ್ತಿ ರ್ಯ
ಹ್ಮು ಮಾಡ್ಬೇಕು ಪಲ್ಯ ಸ್ವಲ್ಪ ಸ್ವಲ್ಪ ಗಟ್ಟಿ ಇದೆ
ಹ್ಮು ಹ್ಮು
ನಮ್ಮಕ್ಕನ್ ಅಕ್ಕನ ಮಗಳು ಮಾಡ್ತಳೆ ಒಣ್ ರೊಟ್ಟಿ
ನೀನೇನ್ ಮಾಡ್ತಾ
ಮತ್ತ ನೀವು ನಾಳಿಗೆಯಲ್ಲಿ ಹೋಗ್ಬೇಕು
ಮೇಡಂಮ್ಮರು ಬಂದ್ರು ಬಿ ಬಾರ್ಬೇಕ್ ನೋಡ್ರಿ
ಯಾವಗರಿ
ಹ್ಮು
ಸ್ಕೂಲ್ ಹೋಗ್ತಿರಾ ನಾಳಿಗಿ
ಹ್ಮು ಹ್ಮು ಚೋನು ಚೋನು ಮತ್ತ ನಾಾವ ಸ್ಕೂಲ್ ಈಗ ಒಂದ್ ಎರಡು ದಿನ ಲೇಟ್ ನಮ್ದು ಮನೆಗದೀವಿ
ಹೌ
ಕೂಲ ಅದುದ
ಹೂ
ಹೂ
ಅಲಾ
ಮ್ಮ್ತ ಹೂ ಕೂಲ್ ಅದು ಚಿನ್ನ ಚಲುವಾಗಿಲ್ಲ
ಹೂ ಹೂ
ಒಂದ್ ಎರಡ್ ದಿನ ಲೇಟ್ ಮಾಡಿ ಹೊಕ್ಕಿವಿ ಅಂದೆ
ಹೋದ್ರೇನೇನು
ಹೂ
ಹೌದು ನಾಳೆ ಹೋಗಿ ಕೇಳ್ಕೊಂಡು ಬರ್ಬೇಕು
ಹೂ ಹೂ
ಹೂ
ಆ ರಿ ಮತ್ತೆ ರಿ ಮತ್ತೆ
ಹೋಳಿ ಹಾಕ್ಕೊಂಡ್ರಿ
ಹಾ ಅಚ್ಚರಿ ಹೊಳ್ಳಿ ಅಚ್ಚ ರಿ
ಹ